ಹಲೋ
ಹಲೋ
ಯಾರ ಮಾ ಹೇ ಮಾತಾಡು
ಹಲೋ
ಹಲೋ
ಇಲ್ಲ
ಅಂಗರ
ಅಂಗಡ್ಯಾಗ್ ಏನ್ ಮಾಡಾಕತ್ತಿ
ಹಾ ಕಿಲ್ಲಿ ಒಂದ ಮಾತ ಕಾತ್ನಾಡದ ಸುಮ ಮಾತಾಡತಿ
ಯಾವದು
ಎ ಕೆಸ ಬ ಹ್ಮ್
ಹೆೇಟ ತಿದಲ್ಲ ಊರಾಕ ಎಡ ದಗ ದೂರಕ್ಕ
ಏನ್ ಅಂಬದ ಒಂದ್ ಗಂಟ ಕಂಗ ಹೋುದುವು
ಅಬ ಪ ಕರ್ರ ಮೂರ್ ಕೊಡ್ಕ ಬಂದಾರ ಮೂರವರಿ ಅವ ಮೈ ತೊಳಕ್ ಹ ಅನ್ನಾಂದು ಪೋಗರರು ಅನ್ನಂದ ಕೂಡ ಸರ್ದಾರ್ಗಳ ತಿಂಡ ನೆಂತ ಹ್ಮ್
ಶ ಇದು ಶೀರ ಅವರು ಆಡುಕೊಂಡ ಅ
್ಮ ಅವರು ದೇವಣ್ಣರ ಅವರು ಇಬ್ಬರು ಬಂದವನ
ಹ್ಮ್
ಅರ್ಸ ನಮ್ಮೂ ಬರ್ತದ ನಮ್ಮೂ ಅವರು ಡಶ
ಹ್ಮ್
ಹ ಮಲೇಶ್ ಬರ್ತದ ನಾಕಕ್ ಬರ್ತದೆ ಎತ್ತ ಅವಕ್ರೊಳ ನಮ್ಯ ಮುಂದಿ ಇರ್ತದ
ಹಾ
ನೀೆ ಮುಂದ ಇರ್ತದ ಅಂದ ವರ್ಸ ಹ್ಮ್ ಎಪ್ಪ ಇದಲ್ಲ ಚಿಕ್ಕ ಬರ್ತಿದ್ದ ಅಂತಕ್ಕೆ
ಹ್ಮ್
ಹಾ ತ ನಾ ಮುಂದೆ ನಿಮ್ ಮುಂದನದು ಬಿಡ್ತಲ ನ ಮಾವು್ ಹ್ಮ್
ಸಾವಕರ ನೂರ ಕೊಡ್ಕೊಂಡ ಇಲ್ಲ ನೂರು
ವಣಕ ಬದಲ ಅವ ಮ ಲಗ್ನನ
ಹಾ ಅಲ್ಲೇ ಮನ್ಯಾಗ ಪೂಜೆ ಪಂಟು ನಚ್ಲ ಸ್ ಐವತ್ ಬಕ್ ಹಚ್ ಬಿಡ್ರರುಮ್ಮ
ಹ್ಮ್ ಏ ಹೋಗ ಅವ್ರರು ನೋಡ್ಕೊಂಡೋಗಿಲ್ಲ
ಹ್ಮ್
ಅದ್ ಪಾರ್ಸಪ ನಡ್ಕೊಂಡಲ್ಲ ಅವ ನೋಡಬೇಕ ಒಂದ ವರ್ಷ ಅಷ್ಟ ಹೊ ಬಂದಿಲ್ಲ ಊರಕ ಯಾವವು ಹಾ ಬಧನು ಆ ನಾವ್ದ ಬರ್ತದ ನಾವ್ ಹೋದ್ ವರ್ಸ ಆಯತು ಮೂರ್ ವರ್ಷ ಎಲ್ಲ ಕಂಟಿನ್ಯೂ ಬರ್ತದ ಮೂ ವರಸ ಜಿಗ್ಗೆ ಜಿಗ್ಗೆ ಬರ್ತದು ಮತ್ತಟ ಬರ್ಬೇಕು ಏನೊಂದ್ಸಲ
ಹ್ಮ್
ಮಾತಾಟೆ ಬರ್ಬೇಕು ಉಗ್ಗಲ್ ಗಲ್ಲನಂಗ ಬರ್ಬೇಕು ವೇಸಾನ
ಹಾ ಹ ಒಂದಐದರ್ಷ ಹ ಭಾಯ ಭಾಯ ಆವ ತಲ್ಲ ಕೊಡ ಬಡಿಗ ತರ್ಲ್ಲ ಇಲ್ಲ ಹ
ಮೈತ್ ತೊಳದ ನ್ ಅಪ್ನ ಹೋದ ನಾವು ಅಡ್ಕೊಂಡ್ ಹೋದ ನಾ್ ಅಪ್ನಡ್ಕೊಂಡ
ಹಾ ಹೇಳಲ್ಲಲ್ಲ ಕಲ ಕಲವು ಕಲವ ಕಲವ ಕಲವ
ಹೌೆ ಈ ಬಂಡಿ ಪುಡಕ ಹಕ್ಕ ಬಂಡಿ ಪುಡಕ
ಏನಕಲೆ
ಏನಂದ ಅರ್ಶಿಣ ಬರ್ತ್ತಪ್ಪ ಭೈಂಡತ್ಲ ಭೈಂಡತ್ಲ ಹತ್ತಲ ಎತ್ತ ಏ ಯದಾ ಕೈ ಹಾಕಿ ಹತ್ತ್ರಿ ಯ ಕ ಕೈ ಆಾಕತ್ರರ್ಲ ಪಗೆಯ ಯ ಬಂಡಿ ಮುಡಕ ಇಲ್ಲ ಕೈಲಿ ಹತ್ರಲ್ಲ ಬರ್ದ ಬಂಡೆ ಏ ಯಾರಿ ಮಾರ ಹ್ಮ ಯಾರ ಹೌ ಹ್ಮ ಹ ಹ ಹ್ಮ ಏ ಅದ್ ನೋಡಲ್ಲ ಇಲ್ಲನು ಕರಿಗ್ ಬಂದ
ಇಲ್ಲ ಬಂಡು ಕುಳಕ್ ಹಲೋ ಕಮ್ಮೆ
ಬಾನ
ಕಮಲೆೈ
ಹಲೋ ಹಲೋ
ಹಲೋ
ಹಲೋ ಯಾರು
ನೀನ್ಯಾರಕ್ ಕುಮಲನ್
ಆ ಒಡ ಕಥ
ಹಾ ಬಾರದು
ಹವಾ ಮನ್ ಹಾ ಇಲ್ಲೇ ಬಂದದ ಹೊಡಕತ್ತಾರ
ಹ ದರ ದರ ಸ್ಣದ
ಸಾನುದ
ಅಣ್ಣದಕ್ಕೆ ಇೋಗ ನೋ ಇಡ್ಲಕ್ ನೀವ್ ಇಡ್ಬೇಕು ಮಾಲಕಪ್ಪಮ್ಮೆ ಅನ್ನೇನ್
ಹ್ಮ್್ಮ ಅವ ಆ ಸಣ್ಣದಕ್ಕೆ ಮನ ಆಷ್ಟು ಜನ ಹೊಡ್ಯಕತ್ತರ
ಯೋ ನ್ ಅನ್ೇಕ ಶಲ್ಯ
ಚರಂಡೆಗೆ ಹೋಗ್ಯದ ಕಲ್ ಎತ್ತಕತಾರೆ
ಅ ಅಲ್ಲಿಗ ಚರಂಡಾಗ ಮತ್ರ ಯಾರ ತಿರ್ಸಿದಾರಯತ್ಯ್ತಮ್ಮ
ಹ್ಮ
ಎಲ್ಲ ನೀ ಮಾಡಲ್ಲಿವೇನ್
ನ
ಅರ ಕುವಣ
ಹ್ಮ್
ನೀ ಮನ್ ಕಾಲೇಜಗೆ ಹೋತ ನನಲ್ಲಿ
ನ ಶುರುರುವಾಗಿಲ್ಲ ಅಂತವ್ರು
ಎಲ್ಲಿ ಮಾಡನಾ ಯಾದಗಿರಿ ಮಾಡೇಣ ನಾನ ನ್ಂತಿಯಡಾ
ಹ್ಮ್ ಇದ್ರಿ
ಡಿಗ್ರಿ ಮಾಡ್ಯನಏ ಡಿ ಎಡ್ ಮಾಡ್ಯನ
ಗ್ರ ನಂ ಗೊತ್ತ ರಷ್ಟ್ರ
ಹಾ ಮನೆಗೆ ಹಾಕಿಲ್ಲ ನಿಮ್ಮಣ್ಣ ವಿಜ್ಜು ವಿಜಯಲ್ಲತ
ಇಲ್ಲ ಚಾಮಳ
ಶಾಮ ತಟಾನ ತನಿವಾರ ಸ ಹ ನೀ ಯತ ನೀ ಎಲತ್ತು
ನಾನ ಇಲ್ಲ ಚಾಮನಾಳೆ ಹದ
ಒಂಬತ್ತು ಅನ್ನನ್
ಹ್ಮ್
ಅ ಬಬ ಕಯತಲ್ಲಿ ಅವದು ಆವಡ
ಏನ ಕಲ್ಲತ್ತದ ನಡ್ದು ಕಲ್ಲತ್ತಿ ನೋಡೋದು ಮತ್ತೆ ಕಲ್ಲು ಹಂಗಗೆ ಆಡ
ಹ್ಮ್
ಆ ಸಣ್ಣದದ ಬಾಳ ದಿವ್ಸ ಆಯ್ತ ಸಿಕ್ಕಿಲ್ಲ ಮತ್ ಇನ್ನೇಗ ಗಾಡಿ ತೊಗ ಬಂದ್ರ ಅವರು ದಂಡಪ್ಪ ಅವರು ಅಣ್ಣಪ ಹಿಂಗೆ ಟಾರ್ಚ್ಗೆ ಮುಂದೆ ಕಂಡಿತ್ತದು ರೋಡ್ಗೆ ಹೊಂಟಿ ಮತ್ತ ಎಲ್ಲಾರ ಕರೆಟ್ಗೆ ಹಯ್ಬಿಡ್ತದೆ
ಅನ್ನದ ಅಣ್ಣಂದ ತಲೆ ಆ ಅವನ್ ನಿಂತ ನಿಂದಿರುತ ನಾವೇನ್
ಹ್ಮ್ ಒಂದ್ ಚೀರ ಆಡಕತ್ರ ಹೋಯ್ಬಡ್ತದ
ಹಾ ಎಂದ್ರ ನೀೇರನ ತ ಇಲ್ಲಮ್ಮನ ಮುಂದ ಆಡು ತಿ ಅಡ ತೋಳ ಚೇರಂಡ ಆಡಬಳತ
ಚರಂಡಿ ಲಕ್ಷಣ ಪೈಪ್ ತೊಂದ್ರಲ್ಲ ಕುಡಿಯತ್ ನೀರಿಂದ
ಹ್ಮ
ಅದ್ರಸ ಒಂದು ಪೈಪ್ನ ಓ್ತದ ಏನ ಅಂತ ನೋಡಕತ್ತರಿ
ಪೈಪ್ ನನ್ ಓಲ ಅದ ಹೋಲಕಲ್ಲ
ಅವ್ರ ಅನಮಾನ
ಹ್ಮ್
ಅದಕ್ಕೆ ಬಾಳ ದಿವ್ಸ ಆಯ್ತು ಇವತ್ ಕಂಡದಲ್ಲ ನೋಡಕ ಹತ್ತಾರ ಹೊಡ್ತರ ನಾ ಹ ಬರ್ಲಿ
ಹಾ ಸರಿಿ
ಸಿ
ಹ ಏ ತುಮಾರ ಟಾರ್ಚ್ ಹಾಕ್ ನೋಡದದ ನ ಅವರು ಬರ್ಲ ಹಲೋ
ಹಾ
ಟಾರ್ಚ್ ಹಾಕಿ ಬಿಗಿ ಬಗ್ಗಿ ನೋಡಕತ್ತತ್ರ ಅವರು ಬರ್ಲಗಾರ ಇಲ್ಲ
ನಮ್ಮ್ ಮೇರದ ನಮ್ಮ್ೇರ ಅದ ಜಗಳ ನಡದಿಲ್ಲ ಯಾವದ
ಹ ಯಾರ
ಹ್ಮ
ಹ್ಮ್ ರ್ನ್ ಸಲಂದು
ನೀರುಚ್ಚ ಶೀಸರುೋಡಿ ಮಣ್ಣ ಪಟ ನೀರ ದಶಪಿಟ ಯಾವಟಾಂಕ ಮಾಡ
ತಂಕ ಮಟನಾ
ಹ ಮಾಕಾ ಮಟನ್ ಅಂತಾವ
ಹ್ಮ್ ಹ್ಮ್
ಮಾಕಮಟ ನೀರು ಓಲ ಹೋಗಕ್ಕೆ ಪರ್ ನಿಂದ ಸಾರ್
ಹ್ಮ ಹ್ಮ್ ಆ ಬಾರ್ಲ ಕುಮರ್
ಹ್ಮ
ಹಾ ಅದೆಂದ ನೀರಿಂದ ಜವಾನ
ಹ್ಮ
ಮಳೆ ಬಂದ ನೀರಲ್ಲಸ್ಂತ ಈ
ಯಾರ ಮನೆ ಉಂದು
ಹ ಅಪಾರ ಸಂಜೆ ಎಲ್ಲಾ ನೋಡಿದ ಏನು ಅಪಾರ
ಸಂಜಾ
ಹ್ಮ ಸಂಜೆ ಅಂತ ಶಾಲೆಗೆಗ್ ಬರ್ಲದ
ಹ ಹಾ ಹ ಹಾ ಹ್ಮ
ಎಲ್ಲಿ ಒಪಂದ ಹಾಗಿದೆ ಹ್ಮ
ಹಾ
ಮನೆ ಒಕ್ಕಂದ ಮಡಕಿಲಾ
ಯಾರ
ಹೇ ಕೊಡ ಆಗ ಮಧ್ಯಾಹ್ನದ ಹೋಗಬಬೇಕ ಬುದಿದ್ದಲ್ಲ ಕೊೊಳಗ ನಿನ್ಫೋನ್ ಹಚ್ಚಿದೆಲ್ಲ ತರ್ಲ ಇ ಇಲ್ಲ ನೋಡಿದ್ದೆ ಅ ಬೀಳ್ತಿದ್ದೆ ನಾನು
ಬ ಯಸ್ ಮಾಡ ಆ ಪಾರ್ಕ್ ಕೊಟ್ಟ್ರ ನಾ ಬಿಡನ್ಟ
ಈ ಎಷ್ಟ ಜಗತ್ತಂದ ಜವರ ಜಗಳ ಮಾಡಡಕತ್ತರಲ್ ಬಾರಿ ಬಾಯಂದೆ
ಹ
ಹ
ಜೆಜ್ಜಿ ಹೊಯ್ ಮಳೆಯರ್ ಬಲ ಮಳೇರ್ ಯಾರ ಇಲ್ಲ ನೀ ಅವರಿಗೆ ಬಿಡಬಾರದು ಕೊಡಲಿಕ್ಕೆ ಹೊಲಾ
ಬಾರೋ
ಮಳ ನೀರ್ ಬಂದ್ರ ಒಮ್ಮಲಿ ಕೊಚನೋದತದ್ ಏನ್ ಅನ್ಸಲ್ಲ ಮಳ್ಳರ್ ನಿಂದ್ರಾಲಲ್ಲಿ ಹೋಗಟ್ಟ ಚಿಟಿ ಚಿಟಿ ಚಿಟಿ ಚಿಟಿ ಯ ಕತ ಬಡ್ತದ ಇಲ್ಲ ನಿನ್ನಿದು ಡಮ ಏನ ಯ ಕ್ಯಾಶೋ ಕ್ಯಾಶೋತ
ಹೇ ಗಾಡಿ ತಗಿ
ಅದನ್ನ ಮಾಡ ಅವರ ಅಪ್ಪನ ಎ ಎಷ್ಟದ ಕೊಕ್ಕೋಬಾರ್ದು ದೈವಾಜ್ ಹಾ ಮೋನ್ನರಾ ಐವತ್ತು ಮುನ್ನುರಾ ಐವತ್ತಾ ಮುನ್ನೂರ ಆಯತಿಲ್ಲ ಮುನ್ನೂರ ಮುನ್ನೂರು ಹಾಕೋ ಅವಲ್ಲ ಮುನ್ನೂರ ಐವತ್ತು ಯಾಡ ಹಾಕೊಂಡಾಗ ಈ ಕಡೆ ಮತ್ತೆ ಯಾರ್ಗೆರ ನ ಸ ಮ ಆ ಹೋ
ಚೊಲೋ ಆತ್ ಹು
ಹರ್ ಹೈ
ಟಕ್ ಸ್ಮೆಲ್
ತಾಯಿ ಪಲಾವ್
ನಾ ಹೇಳಕಾತಿ ಎತ್ತದ ಕಲ್ಲ ಹ ಎತ್ ಎತ್ ಬಂಡ್ಣ ಎತ್ತದ
ಏ ಈ ಸ ಇಸಾಡ್ ಒಳಗ ಇಸಡು
ಅಕೆ ಚರಣ ಮೂವತ್ತ್ಯಾಗ ದೆಂತಳ ಯೇ ಕರೇನ ಬೊಟ್ ನೋಡ
ಹುಟ್ ಹುಕ್
ನಿ ಬಂದಿಲ್ಲಾ ಹು ಹು
ಹಲೋಇಬ್ಬರ ಇದ್ರಿಲ್ಲ ಜಗಳಾದತಿಡ್ರಿಲ್ಲ ಅವರು ಹಲೋ
ಕ್ಲಿಕ್ ಕ
ಅಪ್ಪಾ ಬರಯ ಅಷ್ಟು ಖುಷಿ ಅಲ್ಲ
ಅಲಬಾ ಇದ ಇಡಲ್ಲ ನೋಡ ಆಗಲ್ಲ